ಐ ಎಂಟು ನಲ್ಟಿ ಕೊಡ್ತಾರ ಯದಕ್ಕಾ. ಡ್ರಾ ಆಯ್ತಂದ್ರೆ ರಂಡಿ ಮಗ ಐದು ಸಾವಿರ ಹಾಕುವ ದಿನ ಅಂತಾ. ಅದ ಮರ ಸೆಟಾ ಎಡ ಮಾಡಡಿಕನನರ್ ಅದು
ಅಡ ಮಾಡಡಿಿಕ ಮರೆಪದು ಎಲ್ಲಿ ಅಡ ಮಾಡ
ಮೀನು ಒಂದ ಅಡಿಕ ಮೀನು ಒಂದಊರು ಇವತ್ತೊಂದು ಆರು ಸಾವರ ಮಣಿ ನೂರ ಎಂಬತ್ತು ರೂಪಾಯ ಸಂತ ಅಟ್ಟದ ಹೊದ ಗುರು ನ ಎಡುತರ ಹ ನಿತಾರೆ ಹಗ ಸಳ ಮುಂಗ
ನ ಪಟ್ಟಗೊಂಡ ಒಂದು ಆ ಮಂದಿ ಹೆಸರು ಹೇಳಳ್ಳಿ ಸಾಕಂಡ. ನಾನ್ ಹೇಳಾಕತಿಪಾಏ ನಂಗ್ ಗೊತ್ತತರ ಎಲ್ಲೇ ನೀ ಹೆಂಗ ಐತಿ ಅ ಅ್ಣ ಏನ್ ನಂಗ್ ಗೊತ್ತಿ ಹೇಳಏ. ಚ್ಯಾಂಟು ಗೊತ್ತಿಲ್ಲ ಹೋಗ. ಜೋ ಫೆಲಿಕ್ಸ್ ಅಡಾಂಗ ಏನೋ ಅವ್ ಹೇಳಿ ನೋಡಸ್ರ ಹೂವತ್ ಚ
ಮ್ಯಾಶ ಮುಂಜೆಲ್ಲ ನಮ್ಮ್ ಮುಪ್ಪಾಂಗಲಿ ಇತ್ತು ಐದು ಗಂಟೆ
ಮಧ್ಯಾಹನ ನ ಎಲ್ಲಿ ಮಂಡಿ ಹಳಾತಲ್ಲ ಐ್ ಗಂಟೆ ಮಕ್ಳಂಗ ಎಏನತಂದ ಅದಿನ ಉಪ್ಪಿ ಹಾಕಕನ್ನ ಬರ್ಲಿಕ್ಕ ಅದು ನ ಬರ ಆ ಬರ ನೀತ ನೀ ನಿನ ಮಂದಿ ಶಂದಿ ಮಗ ಇಟ್ಟು ಅದಂದ ಕೊೊಂಡ ಹ್ಮ ಸರಿ ಸರಿ ಸ್ಮ ಹ್ಮ್ ಹ್ಮ್ ಬ ತೆರಿ ಕ ಬಗ ಹ ಇನ್ನ ಹ ಸಾಲಕ ಪಟ್ಟ ಎ ನಚ ನಂದ ಕೋಳಿ ಮಕ್ಕಳುದ ಬಲತ್ತಿದವು ಸುುದೀಮಗಾರವು ಹ್ಮ್ ಹ್ಮ್ ಹ್ಮ್ ವರ್ಲ್ಡ್ ಬೆಸ್ಟ್ ಟೀಮ್ ಐತ ಒೋಗಗ್ರಿ ಅವ್ರ್ದು ಮಾಡಾ ಕಳತರ್ಪಣ
ಕಾಲ ಕೊಟ್ಟೋಣ ಮುಚ್ಚುಳ
ಹೊಳ್ಳೆಯ ಕಡಕ ರೋಜ ಹಂಗ ರೋಡಿನು ಹತ ತಂಬಾಸ ಚಯತನಗ ಒ ಸತ್ಯಂ ಸಾಯಿತೆ ಹೌತ
ಒಂದ ಒಂದ್ ಆಯ್ತ ಅಂದ್ರೆ ಇಕ್ವಲ್ ಪೆಲ್ಟಿ ಕೊಡ್ತ
ಅತ್ತ ಯಾರ ಒಬ್ಬ ಹೊಡಬ ಬಿಡ್ರ ಮ ಮುತಿ ಯಾರ ಒಬ್ ಹೊಡದ್ರ ಒಬ್ಬು ಯಾವ ಕುಡಿತೊಂಡ ಅವ ಕೆಟ್ಟಡಿ ಇವತ್ತು ಗಲ್ ಮರಣಪಟ ಎೌಂಡ್ಂ ಆ ರುಟ್ಟಿ ಮಸಾಲ ವತನ್ನ ನೀ ಮ ತುತನೆ ನ
ಮೂ ಅಷ್ಟೌಪರ ನಿ ಅಿಲ್ಲಿಫುಟ್ಬಳ ಎಂದಿನ
ಹೌದಂತನಂು ಎ ತಗದಿಲ್ಲಾಪ್ಪ ಸಿಿಕ ಅವರು ಮಾಡಾ ತಗದ ಸಾರ ಅವನು ಹ ಇನ್ನು ಇನ್ನೆ ತೆಗೀದೆಲ್ಲ ಎಕ್ಸಾಮಸನು ಇಪ್ಪ ಇನ್ನೊಂದ್ ಎರಡ್ ನೂರ್ ಮಾಡಿ ಕೊಟ್ಟಿ ತು ಮನ್ ಕೊಟ್ಟ ಲಂಗಬಾದ ನೀ ಹಂಗ ತಾರ್ತ ಮ ಸ
ಅಲ್ಲ ಏನ್ಲ್ಲ ಅವಂಗ
ನಾಾಲಕ ಒಟ್ಟಡ ಎಪ್ಪ ಹ ಹ ಅವಾಗ ನಿ ಸಾಾರಪ ವಜಿವಾಗ ಯಾರ ಐನೂರು ಐನೂರು ರ ನೋಡ್ಬಿಟ್ಟಿ ಇತ್ತಂದ್ರ ಖರ್ಚ ಹೆಂಗ್ ಮಾಡಿದ್ರರು ಮನ್ಯಾಗ ಅಂತ ರ್ಮಂಗ ಇತ ಎಲ್ಲಿ ೋಗ ಬಂಡಾರ ಸಲಲುಯಗ ಸಾರಪ್ಪ ಅಂದ್ರೆ ಸಡಲ್ಾಕ ನನ್ ಎಿ ಸ್ವತ್ತು ಮಾಡುದು ಈಗ ಈಗ ಸಾರ್ಪ ಸಾವಿರದ್ರೆ ಏನ್ ಏನುೋ ಅನ್ಕೊಂಬಿಡ್ಟ್ಟೀವ್ ನಾ ಯಾರ ಯಾರ್ು ಹೊಡದು ರರುಜಿ ವರ್ಚಗಂದಾರ ಹೊಡ್ದ ನನ್ಸಾಲ ಹೊಡ್ದ ಹತಕಗನ್ನ ಎದ್ದು ಪಾಡ ಹದ್ತಲ್ಲ ಸುತ್ತಿ ಬಸಿ ಬಂದ ರೌಂಡ್ಫ್ ಸಿಕ್ಸ್ಟ ಕೆಟ್ಟ ಅ ಏನ್ ಮಾಡೋಕ್ ಸಂದೇಶ ಸಿಗ ಮತ್ತ ನಿನ್ ರಾತ್ರಿಷ್ಟ ಆರಡ್ ಗಂಟೆಗೆ ಮುಕೊಂಡನ ನಾಸ್ ಮಾಡಿ ಮುಕ್ಕಲಕ್ಕು ಯಾವ ಇವತ್ತು ಯಾವಾರ ಶುಕ್ರವಾರ ತಾರ ಮತ ಅವಲಕ್ಕಿ ಇರ್ತ ಆರಾಮ ಅವಲಕ್ಕಿ ಬಿಡ್ತೀನಿ ಅವಲಕ್ಕಿ ಬಿಡ್ದ ಬಂದು ಮಕೊಂಡ್ಬಿಡ್ನಿ ಹ್ಮ್ ಎಜ್ದಿದ್ದಕ್ಕೂ ಸಾರ್ಥಕತ್ ಗರು ರೌಂಡ್ ಆಫ್ ಶಿಫ಼್ಟ್ನ
ನ
ಹೇಕ
ಮಂಡ ಕತ್ತ
ಕನ್ಸಲ್ ಮ ಮಾ್ತ ಹಳ್ಳದು ಮನೆ
ಯ
ಕಮರ್ ಹ್ಮ ನಾನು ಕೆನ್ಸ ಮಾಡಂದ್ ಮಾಡ್ತಾತೇಿ ಇ ತಿನ್ನೊಂದ್ ಮಾಡಿದಕಂದ್ರ ಎರಡ್ ಸಾವಿರ ಇದು ಎರ್ನೂರ ಹಾಕೊಂಬ ಹ ಇನ್ನೊಂದು ಯಾವ ಆ ಇನ್ನೊ ಯ ಅದ ಕೊಡ ಅ ಅದೇ ವಿನಯ ಆ ಕಡ ತಾನ ನೋಡ್ ಇದೇನ್ ಪಡ ಹಂಗ ಅತ್ತಲ್ಲ ಅದಲ್ಲ ಏನ್ ಕೊಡ ಯಾರ ಹಾ ಯಾರ ಹತ್ ಕೊಡೋಣ ನಿನ್ ಮಳ ಆ್ತನ್ಪ್ಪ ಮಾಡ್ತಾರೆ ಏ ನೀ ಯಾರ ಒ ಹ ನ ಚೂಡ
ನ ನಿಷಲ್ಲ
ಒಂಬಟ್ಟಲ ಹ್ಮಡ ಶಪ ಪತಿತ ಮುತವೆ ಮ್ರ ಟೈಸ್ ಸೌಂಡ್ ಡಫ ಸಟೀನ್ ಪುಲಏನು ನೀ ಮಾಡ ಕೊ ಇ ಕಾಡ ತಪ್ಪ ಇಪ್ಪ ಬಳ ಸಿೀಲಿ ಹ್ಮ ಬಡ ಬಡ ಬ ಬೇಕು ಕಡ ಹದಿಲ್ಲತಲು ಈಗ ಸುಮ್ ಹೋಗಿದ್ದ ಈಗ ನಮ್ಮ್ಡ ಮ್ಯಾಚ ನಮ್ದಾಯ್ತು ನೀ ಇನ್ನೇನ್ ಸುಿ ಸುಮ್ ಎದಡ್ಬ ಕ ಹ ನೀಮ ತುಲ ಚ ಬ ತುಂಬಾ ಒದಿದ ವಾಲಿಗೆ ನೋಡಿಡ ತೋಬ ತನ್ನ ಸ ನೀ ಎ ಮಾಡ ಮ ನಲ್ಲ ಸ ಹ ಕ ಸ್ ಕ ಹ ರಿ ಅಯ್ಯೋ ಕಷ ಮಾ ಹೂ ಹಳ್ಳಲ್ಲೋ ರಾಕ್ಷಸವರಂದನು ಮನ ಹ